ಗುಂಡ ಹಲ್ಲ ಬ ಸಾನಿ ಅಚ್ಚ ಹೊಲ್ಲ ಸಾನಿ ಪೋನ್ಚ್ಚ ಬಲ್ಲಿ ಇಡೀ ಸಾಯಿನ ಚ್ರ ಬೋ ಸು ಅ ಹಊ ಬಟ್ಟೆ ಅಲ್ಲಿಿವ ಹಲೋ ಅಲ್ ರಕೊಂಬಲಾರ ಕೊಡಪ್ಪ ನೀ ಕಿಸ್ತ ಹಡ್ಿಗೆ ಮಾತಾಡಬಡ ಗುಡ
ಹಲೋ ಹಲೋ
ಬರ ಅಗ ಎು ದಿಮಕ್ ಮಾಡತ ಇಡು ಕೊ ಹ
ಹ ಹ
ಅಪ್ಪದಂಡ ಜಬರತಾರ್ ಇಲ್ಲಿ ಕು ಬರ್ತ ಯಾರ ನ ಮುಟ್ಟಿದ ಮುಂದಕ್ಕೆ ಬರ್ಬಡ್ಮ ಬಟ್ಟೆ ಇದೇ ದಂಡೆಗೆ ಕುೂಡಬ ಹೆಂಗ ಹ್ಮ ಹೌ ಇತ್ತ ತೆಗೆದು ಅರಸ
ಬಾರ
ಯ ಕಡೆ ಚ ಕಾಟಕತಾನಚ ಹುಲ ಇ ಯಾಕವಲ್ಲ ಹೊಾಕ್ಬಟ್ರ ಅೋಡ್ ಮನಿ
ಗಾಡಿಗೆ ಹೆಚ್ಚ ಬಿಿಡ್ತು ಗಾಡಿ ಗಾಡಿ ಗಾಡಿ ಗಾಡಿ ಗಾಾಗಿ ಕೊಡತವು ಯಾಕಿರ್ತ ಬೇಲೂರ್ ಲ ಎಷ್ಟ ಕರ್ಸ್ತೀ
ಕೆಜ ಎಟ್ಲ ಕೊಡ್ಚ
ಕೇಜ್ ಗಟ್ಲೆ ಅಂದ್ರ ತಾನೇ ಬಿಡ್ಸ್ತಾಡ್ ಬಡದಾಡಿ ಚೀನಿ ರೋಗ ನೀನ ಅಲ್ಲಿ ದಂಡಗ ಇದದೆಲ್ಲ ಅವಕಂಬ್ರಿಲ್ಲ ನಾ ಮುಂದ ನೋಡಿ ಎಲ್ಲರ್ ಹದ ನಾನ್ ಕ ಯ ಮಾತಾಡ ಹ ಅಪ್ಪಿ ಆ ಪೋಂಕ್ ಇಷ್ಟ ಇದ್ಯ ನೋಡಿ ಅವ ಕೊಡ ಅಂದ್ರ ಕೊಡ ಇಲ್ಲ ನೀಂತಾ ಪ ತೊಟ ಅ ಹ ಏನ್ ಮಾಡ್ತಪ್ಪ ಮುನ್ನಾರ ತಗಿ ನಾಳಿ ಶಾಪ್ರ ಹತ್ತ ತರ್ತ
ಹಓ ಗತ
ಹಾ ಗೊತ್ತಿಲ್ಲ ಹೋಗ್ಬಿಟ್ಟ ತಗ
ಹ ಇ ಮು ತ ಎ ಆದ್ರೆ ನಾನ್ ಹಂಗೆ ನಂದಿದ್ದಿ
ಏ ಎಲ್ಲ ಮುತ ಎ್ ತೆಿಾ ತಗಿ ಮುೆ ನೀವನ್ ಮಾಡಡ್ ಸಾಲ ಅ್ರ ಅಡೆ ಹದಲ್ಲ
ನಾ ಒಂದೇ ತೋನ್
ಹ ಕೈಲ ಅಲ್ಲ ಪೋರ್ ಚಿನನ ಅಂಗಾನಲ್ಲ ಒಂ ಪ
ಚನ್ನಿ ಕೂಲಿ ಬಂದಳ ಜಕ್ಕಸ್ ತೆಗಿಬೇಕಲ್ಲ ಹೌದಿಲ್ಲ
ನೋಡ್ ನೀ ನೀವು ಕೂಡ ನಿನ್ ಎ ತಗಡ್ ಲ ಹತೀನಿ ನಿಮ್ಮ ಮತ್ ನೀ ಅರ್ಧಕ್ ಬಿಟ್ಟೋಯ್ತು ಲ್ಲ ಮಳ್ಳೆ ಅದು ಮುಡ್ಕಿ ನೋಡ ನಿನ್ ನೀನು ನವಾನ ಗಜ ಒಂದ ನಿನ್ ಯಡ್ಬೇಕಪ್ಪ ಎಡ್ ಸಾಲ ಅವ ಯಾರ್ತ್ರ ಅವ್ರ ಯಾಕ ಹಾಗಳೆ ನಂದು ಆಟಿಕ ಬರೋಬರಿ ಐತಿಂದಲ್ಲ
ಯ ನಿನ್ನ ನೀರ್ ಬಿಟ್ಟು ಸಾಲ್ ತಗ್ದೀನಿ ಯ್ ಹುಚ್ಚಿ
ಗಾ ಬಾಳ ಪಾಕಕ್ಕೆ ಹಾಕ್ಬಿಟ್ರ ಅವ ಪರಿಷರ ಪಕ್ಕಬಂತ ಮಾಡಿದ್ದ ಚುಂಬಾಣಲ್ಲ ಅ ದ ಅ ಇ ನ ಹಾಗಿರ ಆಗಿರ್ಬೇಕ ಡೀಲ್
ಹದ ಭ ಹ
ಹ ಹೊತ್ತ ತ ತ್ತೆ ಇ ಬ ಸಾ ಬ ಹೌ ಬಧಮ್ಮ ದಿನ ಗೂಟ್ ದ
ಹ
ಹೇ ಮುಂದೂರು ಚ
ಆ ಚಿನ್ನಿ ಹೀಗೆ ಲಗ್ನ ಮಾಡಕ್ಬೋದು
ಇ ಬಾಗಡ ಮಾಡಡದತ
ನೀ ಸಂಪಟ ಚಿನ್ನಿ ಚಿನ್ನನೆ ಆ ಗಾಣ ಮ ಬಂದ್ರೆ ಚಿನ್ನ ಚಿಿ ಅಂತ
ಮನ್ನಿನತ ಕುಡಿ ನೋಕ್
ಹ ಸಂಂಗ
ಮನ್ಯಾಗ ಕುಡ್ತ
ಹ
ಅರಾಮ ತಂದ ಆಗ್ತ ಅಲ್ ಅರ ಎಷ್ಟ ಮ ತ ಈಗ ಬಂದ್ ಬಿದ್ದಿಲ್ಲ ಯಾರ ಇಲ್ಲಿ ಗಂಡ ಎಂಗಡ
ಒಂದು ಹಾ
ಮತ್ತ ಅವನಿಗೆ ಮಾತ್ರ ಎರ್ತ ಆ ಏನ ತಡ ತಾಕರ್ಕು ತಾಟ ಕುರ್ಕು ಹೋಗೋ ಸಲ ನಮ್ ದಡ ಮನ
ಕತಪುರ ಕ
ಹ್ಮ
ಮಾರಕ್ತ್ತಳ ಹವಾಗ ಮಾರಕ್
ಎನ ಎಲ್ಲು ಸದುಪ ಬಂದ ಕೂಡ ನೀಸ ಕೊಡ್ತಾರೆ
ಇನ್ನಿ ನಂದೆ ಫಸ್ಟ್ ಹಡ್ತ್ ನೋಡ ಸಾಲ ಹೆಂಗಗೆ ಹೇಳೆ ನ ನಿಮ್ ಹತ್ತನ್ ಸಾಲ ಅರ್ಧಿಕ ಮೂಡ್ತ ಹಾಗ ನೊ ಸಾಲ ತೆಗೆ್ದಡ್ತಾವ ನೀ ನ ಕಿಂತ ಮುಂದಿದ್ರು ಮೆ ಗಿತಾ ನಿನ್ ನೀನ್ಗನ ನನ್ ಮೂಡಸ್ ನೋಡಿ
ನೀನು ಮಾರಿನಡವ ಗೀತ ಚಂದ್ ಕೈ ಆಡ್ಸ ಬರಬರಿ ಕೈಯ್ಯಾಡ್ಸ ಚಿನ್ನಿ ನೋಡಗ ಕಿಂಗ್ ಆತ್ಗ ಕಿಂಗ್ ಕಿಂಗ್ ಮಾಡಿ ನೋ ಬರಗ ಆಗ
ನೀ ದುಡುಪ್ಪ ಕಿಡ ನ ಇವತ್ ನಾನ ದೊಡ್ ಕಾಲ್ ಮಕ್ ಕುಂದ್ತೀನಿ ಅಂದ್ರೆ ಹೆಚ್ಚ ನಮದು ಒಂದ್ ಹೊಡ್ಕಲ್ಲ ಅದ ಆದದ್ರ ಮ್ಯಾಗ ಕೂಡ್ಸ್ತೀನಿ ಮಾಡಕೈತಿವಿ ಸೌ ಸರ್ ಮಳೆ ಆ ನಿಬ ನ್ ತೋೋಡಲ ತೋಡಾನೆ ಆನ ಮಟರಿ
ಕಡೆ ಬರ ಜೇಕೋ ಗುಡ ಬ್ರೆಡ್ ಬೇಕೆನ್ನ ಕತ್ತಿ ಏನು